ಹ್ಮ್ ಹೇಳಿ
ಹಾ ಹೇಳಿ ಸರ್
ಹ್ಮ್ ನಮ್ದು ಊಟ ಆಯ್ತು
ಮೇಡಮ್ ಅವರದು ಸರ್
ಹ ಅವ್ರದ್ದಿನ ಆಗಿಲ್ಲ
ಹ್ಮ್ ನಾವು ಹೋಗ್ಕ್ ಸರ್ ಎಲ್ಲಿಗೆನ ಪ್ಲಾನ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಅರ್ಥ ಆಗಂಗಿಲ್ಲಲ್ಲ ಸರ್ ನಮಗೆ ಅದಕ್ಕೆ ಅದಕ್ಕೆ ಸುಮ್ಮನೆ ಆಗಿ ಬಿಡ್ತೀವಿ ನಾವು
ನೋಡಿ ನೀವ ನಮ್ಮ ಇವ್ರ ಯಾರ ನಮ್ಮ ಗ್ರೂಪ್ ಮಾಡಂಗ ಮಾಡ್ರಿ
ಯಾವ ಸರ್ ಇದು
ನಮಗ ನಿಮಗ ಪರಿಚಯ ಇರುತ್ತೆ ಅದು ಯಾರ ನಮ್ಮರ ಯಾರ ಇದ್ದಾರೆ
ಅಂತವರ ಯಾರಿಲ್ಲ ಸರ್
ಪಾರ್ವತಿ ಮಲ್ಲಮ್ಮ ಇವರೆಲ್ಲ ನೀವು ಬ್ಯಾಚ ಅಲ್ವಾ
ಯಾರು ಬರಂಗಿಲ್ಲ ಸರ್
ನೋಡ್ರಿ ಮಾತಾಡ್ ನೋಡ್ರಿ ಯಾರಾರು ಬರ್ತಾರೆ ಪಾರ್ವತಿ ಮಲ್ಲಮ್ಮ ಜ್ಯೋತಿ
ಈಗ ಯಾರು ಬರಂಗಿಲ್ಲ ಸರ್ ಇವಾಗ ಒಂದೇ ತಲ್ಲಿ ಕೆಲಸಕ್ಕ ಇದ್ರೆ ಬರ್ತಿದ್ರು
ಮಲ್ಲವ್ವ ಶನಿವಾರ ಭಾನುವಾರ ಎರಡು ದಿನ ಇಟ್ಕೊಂಡ್ ಬಿಡಬೇಕು ಅಷ್ಟೇ ಶನಿವಾರ ಹೋಗೋದು ಭಾನುವಾರ ಬಂದ್ಬಿಡೋದು
ಹ್ಮ್
ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕೂಡ್ಲ ಸಂಗಮಲ್ಲಿ ನೋಡ್ಕೋರ್ಬೋದು
ಅವೆಲ್ಲ ದೂರ ಇಲ್ಲ ಏನ್ ಸರ್ ಅವು
ಹೊಸಪೇಟೆ ಕುಷ್ಟಗಿ ಹ್ಮ ಬಾಗಲಕೋಟೆ ಒನ್ನೂರ ಮತ್ತ ಇನ್ನೂರ ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಇದೆ ಹೋಗಬೇಕ ಬೈ
ಸನಾ ದೂರ ಆತವ ಸರ್ ಅವು
ರಾಮೇಶ್ವರ್ ಎಷ್ಟ ದೂರ ಐತಿ ಗೊತ್ತಾ
ಹ ನೋಡೀನಿ ಸರ್ ಇವರು ಸ್ವಾಮ್ಯರ ಹಾ ಸರ್ ಕನ್ಯಾಕುಮಾರಿ ಲಾಸ್ಟ ಶ್ರೀಲಂಕಾ
ಹ್ಮ್
ಅಯ್ಯಪ್ಪ ಅಷ್ಟು ದೂರ ಎಲ್ಲಿ ಹೋಗ್ತಿರ ಸರ್ ನೀವು. ನಾವ್ ಇಲ್ಲದಿಲೆ ಬಳ್ಳಾರಿ ಬರೋದಾಗ ಈ ನಮ್ಮಿಗ್ ಕೂಡ ಗೊತ್ತಿದ್ದಿಲ್ಲ ಸರ್ ಇಲ್ಲಿ ಅಯ್ಯಪ್ಪ ಸ್ವಾಮೀರ್ ಮಾಲೆ ಆಕ್ತಾರಲ್ಲ
ಹ್ಮ್ ಹ್ಮ್
ಅವ್ರೋಗಿ ಫೋಟೋ ಹಾಕಿದ್ರು ಸರ್ ಅವಾಗ್ ನೋಡಿದ್ವಿ ನಾವು. ಈಗ್ ಫೋನ್ಯಾಗೆಲ್ಲ ಬರ್ತೈತಲ್ಲ ಸರ್ ಅದು
ಅಲ್ಲಾ ನೀರ್ ಅಂದ್ರೆ ಕೂರ್ಲಸಗಂತನ ಹೋಗ್ಬರ್ಬೋದು
ಅದು ಬೇಸಿ ಐತಿಏನ ಸರ್ ಅಲ್ಲಿ ಅಲ್ಲ ಸರ್ ಅಲ್ಲಿ.. ಏ ಅಷ್ಟು ದೂರ ಎಲ್ಲಿ ಹೋಗ್ತಿತ್ತು ನಾವು ನೋಡಪ್ಪ ಅವ ಮೊದಲೆ ಪೇಷೆಂಟ್ ಆದಂಗ್ ಆಗ್ ಬಿಟ್ಟಿದ್ದ.
ನಾವು ಬಸ್ಸಿಗೀ ವಸ್ ಪೇಟೆಗೆ ಬಸ್ಗ ಹೋಗ್ ಬಾ ಕಲ್ಪನ ಅಂದ್ರೆ ನೀ ಒಲ್ ಅಂತರೀ ಸರ್
ಅಲ್ಲ ಟ್ರೈನ್ಗೆ ಹೋಗ್ಬೋದು ಇಲ್ಲ ಕಾರ್ ಮಾಡ್ಕೊಂಡ್ ಹೋಗ್ಬೋದು
ನೀನು ಕನ್ಯಾಕುಮಾರಿ ಭರ್ತಿ ಟ್ರೈನಿಗೆ ಆದ್ರ ಬರ್ತೀನಿ ಸರ್ ಮತ್ತೆ ಕಾರ್ ಆದ್ರ ನಂದು ಕತೆೆ ಮುಗೀತು. ಬರ್ತೀ ಕಾರು ಸರ್ ಮು ನನಗಿ ಅಟ್ಯಾಚ್ ಆಗೋದು ಒಂದು ರೈಲು. ಒಂದು ಗಾಡಿ, ಮೂರ್ ಗಾಲಿ ಆಟೋ ಬ್ಲಾಕ್
ಅಂದ್ರಿವಾಗ ಆಟದಗ್ ಹೋಗೋಕಾಗ್ಲಾನ
ಅಷ್ಟೇ ಸರ್.
ಅಲ್ಲಿ ಟ್ರೈನ್ ಹೋಗಬಹುದು ಅಲ್ಲಿಂದ ಬೇಕಾದ್ರೆ ಬಸ್ ಲೋಕಲ್ ಯಾವನ ಹಿಡ್ಕೊಂಡು ಅವ್ರು ಹೋಗ್ಬಹುದು.
ಟ್ರೈನಿಗೆ ಅಂದ್ರ ಬೇಕಾರ ನೋಡ್ಬೋದ ಸರ್ ಬರಕಾಗದ್ ಮತ್ತೆ. ಕಾರು ಬಸ್ಸು ಅವಂತದ್ರೆ ಮುಗಿತು ಸರ್ ನನ್ ಕತೆೆ. ನನ್ ಮಕ್ಳ ಎತ್ಕೊಂಬಬೇಕಕ್ ಮತ್ತೆ ಇನ್ನೊಂದ ನಾಲ್ರ್ ಬಬೇಕು ನಾನನ್ ಎತ್ಬೇಕಕ್
ಯಾರೇ ಜೊತೇಗ್ ಬಂದಿರ್ತಾರಲ್ಲ ಅವ್ರನ್ನೇ ಅವರೇ ಎತ್ಕಬೇಕಷ್ಟೇ.
ಟ್ರೈನ್ ನಡತೈತ್ತಪ್ಪ ಹಾ.. ಬಸ್ಸು, ಕಾರು. ಇಲ್ಲೇ ಇದ್ದೆ ಸಾರ್ ಹಾಸ್ಟೆಲ್ನಿಂದ ಕರ್ಕೊಂಬರ್ಬೇಕಾದ್ರೆನೆ ನನ್ನ ನಮ್ ಮಾಮ್ನರು ಮು ಪೆದ್ದಗಿನಾನು ಮುಷ್ಟುಗಟ್ಲೆಂದಲೆ ಇದು ಇದು ನೀವ್ ಅಟೆಂಡ್ ಮಾಡಿದ್ರ? ಟ್ರೈನಿಂಗ್ ಆದ್ರ ನೋಡ್ಬೋದು ಸರ್.
ಟೈಮ್ ಓವರ್ ನೋಡಿ ಎಲ್ಲಾರ್ ಮಾತಾಡ್ರಿ
ನೋಡ್ರಿ ನಿಮ್ ಟೀಮ್ ಅವ್ರು ಹತ್ರ ಮಾತಾಡಿ.
ಹಾ ಸರ್.
ನೋಡ್ರಿ ನಿಮ್ ಫ್ರೆಂಡ್ಸ್ ಹತ್ರ ಮಾತಾಡಿ ನೋಡ್ರಿ ಯಾರ್ ಯಾರಿಗ್ ರ್ಇಂಟ್ರೆಸ್ಟ್ ಇದೆ ಅಂದ್ರೇ ಹೋಗ್ಬಹುದು.
ನಮಗೂ ಸಣ್ಣ ಹ ದೇವಸಾರ ಅಷ್ಟು ದೂರ ನಡ ಹಂಗಿಲ್ಲ ಅ ನೀನ್ ಇಲ್ಲೆ ಆಗ್
ಇಲ್ಲಂದ ಅಮಪ ವಸ್ಪೇೆ ನೋ ನೋಡಿದ್ದ
ಇದು ಕಿಸ್ಕಿಂದ ಚೆನ್ನಾಗಐತಿ ಅಂತಾರೆ ಸರ್ ನಾವು ಅಷ್ಟಕ್ಕೊಂದು ನೋಡಿಲ್ಲಲ್ಲ ಸರ್ ಹೋಗನ್ ಹೋಗನ್.
ಹ ಇದು ಕಿಸ್ಕಿಂಧ ನೋಡ್ಬೋದು. ಹ ಅಂಜನಾದ್ರಿ ಬೆಟ್ಟ ನೋಡ್ಬೋದು.
ಎಪ್ಪ ಆಂಜನಾದ್ರಿಗೆ ಹೋಗ್ಬಂದ್ಬಿಟ್ಟಿವಿ ಸರ್. ಅಲ್ಲಿಗೆ ಅಂದ್ರೆ ನಾವ್ ಒಲ್ವಿ ಸರ್ ಇನ್ನೊಂದ್ಸರಿ. ನಮ್ಮ್ ಮನೆವ್ರಿಗೆ ಕೋತಿ ಕಡ್ದ್ಬಿಟಿತ್ತು ಸರ್ ಅಲ್ಲಿ.
ಅಲ್ಲಿ ಹಾ
ಹ್ಮ್ ಸರ್ ಎಲ್ಲ ಒಂದು ತಿಂಗಳು ಸರ್ ಅದೆಲ್ಲ ಒಳಕ್ ಹಾಕ್ಬಿಟ್ಟಿತ್ತು ಹಲ್ಲೆಲ್ಲ. ಒಪಿಡಿ ಹೋಗಿ ಅವೇನೋ ಸೂಜಿಗಳು ಮಾಡತಗರಾಲ ಸರ್ ಅಲ್ಲಿಗೆ ಅಂದ್ರ ನನ್ನ ಮಕ್ಕಳು ಒಲ್ಯ ಅಂತಾರ. ಸರ್ ನನ್ನ ಮಗಳು ದೊಡ್ಡೋಳು
ಹ್ಮ್ ಹ
ಅದ ನೋಡಿವಿ ಸರ್ ಬೇರೆದ್ ಏನನ್ ಹೇಳ್ರಿ ಸರ್ ಇಲ್ಲಿ.
ಸಂಡೊರ್ ಅವರು
ಸಂಡೂರ್ ಇದು ಕುಮಾರಸ್ವಾಮಿ ದೇವಸ್ಥಾನ
ಕುಮಾರಸ್ವಾಮಿ ಟೆಂಪಲ್ದ್ ಅಲ್ಲಿ ಬೆಟ್ಟದ ಮೇಲೆ ಚೆನ್ನಾಗಾಗಿದೆ ದೇವಸ್ಥಾನದ್ದು.
ಯ್ಯಾವ್ದ್ ಸರ್
ಮ್ಯಾಗ್ ದೇವಸ್ಥಾನ ಐತಿ ಬೆಟ್ಟದ ಮೇಲೆ
ಕುಮಾರಸ್ವಾಮಿ ದೇವಸ್ಥಾನ್ ಸಾರ್ ಇರದು
ಹ್ಮ್ ಸುಮಾರ್ ಇದಾವ ಒಂದ್ ಎರಡು ಮೂರ್ ಇದಾವೆ ಅದು ಬರ್ಬೇಕು ದಾರಿಲೆ ಅದೊಂದು ನೀರ್ ನಿಂತಿರ್ತವಲ್ಲ.
ಹಾಂ ಸರ್
ಮಾನಸರ ಶೂಟಿಂಗ್ ನಡದೈತೆ ಅಂದ್ರಲ.
ಇದು ನಾರಿಹಳ್ಳ ಡ್ಯಾಮ್.
ಹಾ
ಹ್ಮ್ ಇದು ಹೋಗ್ತಾನೆ ಬರ್ತದ ಸರ್ ಅದು.
ಅದ ಹೌದೌದ ಅದನ್ನು ಹೋಗ್ಬೋದು ಒಟ್ಟು ಒನ್ ಡೆ ನೋಡ್ಕೊಂಡ್ ಬರ್ಬೋದು.
ಹಾ ಇದು ಸಂಡೂರ ಆದ್ರೆ ಬರ್ಬೋದು ಸರ್.
ಹ್ಮ್
ನಾವು ಸ್ಪೋರ್ಟ್ಸ್ಗೆ ಹೋಗಿದ್ವಲ್ಲ ಸ್ಪೋರ್ಟ್ಸ್ಗೆ ಹೋಗಿದ್ವಲ್ಲ ಸರ್ ಅಲ್ಲಿ ಕರ್ಕೊಂಡು ಹೋಗಿದ್ರು.
ಹ್ಮ್
ಹ್ಮ್ ಅದು ಕುಮಾರಸ್ವಾಮಿ ದೇವಸ್ಥಾನ ನೋಡಿದವಿ ಸರ್.
ಅದೇ ಬೆಳಿಗ್ಗೆ ಹೋಗಿ ನೋಡ್ಕೊಂಡು ಸಂಜೆಗ್ ಬಂದ್ಬಿಡಬೋದ್.
ಹ್ಮ್ ಹೋಗ್ಬೋದು ಸರ್ ಗಾಡಿ ತಗೊಂಡಾಗ್ಲಿ ಹೋಗಬೋದು ಅಲ್ಲಿಗೆ.
ಹ್ಮ್
ಅಂತೆ ಸರ್ ಅಲ್ಲಿಗ್ ಹೋಗ್ಬೇಕು ಇಲ್ಲಿ ಹೋಗ್ಬೇಕ್ ಅಂತೆ ಎಲ್ಲಿಗೆ ಹೋಗದ ಆಗಒಲ್ತ್.
ಮನ್ಸ್ ಮಾಡ್ಬೇಕಕ್ಷ್ಟೇ ನಾವ್ ಸುಮ್ಮ್ನೆ ಅಂಕ ಮಾತಾಡ್ಕೊಂಡ ಆಗಲ್ಲ ಹೋಗ್ಬೇಕಾದ್ರೆ ಒಒಂದ್ ದಿನ ಮಾಡ್ಕೋಬೇಕು ಹೋಗ್ಬೇಕಷ್ಟೆ
ಅಂದ್ರೆ ಇವಾಗ ಇವಾಗ ಹೋಗೋದ ಹಾಕ್ರಲ್ಲ ಸರ್.
ಯಾಕೆ? ಇವೋಗೇ ಹೋಗಬಹದು ಈಗ್ ಬಿಸಲು ಕಮ್ಮಿು.
ಹ್ಮ್ ಹೌದು ಸರ್ ಮತ್ತೆ ಮಳೆಗಾಲದಾಗಾದ್ರೆ ಅಲ್ಲೆಲ್ಲಾ ಜರಗ್ತಾ ಹ್ ಬಿಿಡ್ರಿ ಸರ್ ಕಾಲ ಎಲ್ಲಾ
ಅಲ್ಲಾ ಈಗ ಹೋಗಬಹುದು ಈಗ ಮಳೇಲಿ ಏನಿಲ್ಲ ಬಿಸಿಲಲ್ಲ ತಂಪಿದೆ ನೋಡ್ರಿ ಪಾರ್ವತಿನ ಕೇಳಿ ನೋಡ್ರಿ ಜ್ಯೋತಿನ ಕೇಳಿ
ಕೇಳ್ತೇವಿ ಸರ್ ಅವ್ರ ಎಲ್ಲರನ್ನ ಕೇಳಿ
ಅವರು ಕೇಳಿದ ಹಾ ಹೋಗ್ಬೋದು ಬಸ್ ಇದ್ದಾವೆ ಇಲ್ಲ ಒಂದು ಕಾರ್ ಗೇರ್ ಮಾಡ್ಕೊಂಡು ಹೋಗೋದು
ಹಾ ಸರ್
ಕಾರ್ ಆಗ್ ಬಸ್ ಎಲ್ಲ ಹೋಗಬಹುದು
ಹ್ಮ್ ಹೋಗಣ ನೋಡ್ರಿ ಸರ್ ಎಲ್ಲಾರ ನಾವವು ಗುಡಕದ್ದ ಸರ್ ಮನ್ಯಾಗ ಎಲ್ಲಾರ ಹೋಗೊಂಡ್ರ ಇಲ್ಲಿ ಆದ್ರ ಸುತ್ತಮುತ್ತ ಆದ್ರೂ ಹೋಗೋದು ಸರ್ ರಾತ್ರಿ ಎಲ್ಲ ಸುತ್ತಾಡೋಕೆ ನಮ್ ಕೈಲಿ ಆಗಂಗಿಲ್ಲ ಬಿಡ್ರಿ ಸರ್
ಸದ್ಯಕ್ಕೆ ಇಲ್ಲಿ ನೋಡ್ರ ಆಮೇಲೆ ನೋಡ್ರ ಆಗುತ್ತೆ
ಹಾ
ಹಂಪಿ ಒಂದ್ ನೋಡ್ಬೇಕಂತನ್ ಸರ್ ಹಂಪಿ ಸಣ್ಣ ಕ್ದ ಕರ್ಕೊಂಡು ಹೋಯದ್ರ ಸರ್ ಸರಿ ನೋಡಿಲ್ಲ
ಹ್ಮ್ ಅದೊಂದ್ ದಿನ ಇಟ್ಕೊಂಡ್ರೆ ಆಯ್ತು
ಹ್ಮ್
ಹಂಪಿನಾಗ ನೋಡ್ಬೋುದು ನಾವು ಸುಮಾರು ಸ ನೋಡ್ಬಿಟ್ಟಿದೀವಿ
ಅಂದ್ರೆ ನೀವು ಆರು ತಿಂಗಳಿಗೆ ಮೂರು ತಿಂಗಳಿಗ ಒಂತ ಟೂರ್ ಮಾಡ್ತರಲ್ಲ ಸರ್ ನಿಮ್ಮ ನಡೆದೋಗಿಳಬೇಕತೆ
ನಾವ್ ಕರಲ್ಗೆ ನಾವ್ ಕರೆಯಲಿಗೆ ನಿಮ್ಗೆ ಇಂಟ್ರೆಸ್ಟ್ ಇದ ಕರ್ಬದ್ರಿ ಸರ್
ನನ್ನ ಮೈಂಡಲ್ಲಿ ಅಟ್ ಲೀಸ್ಟ್ ನಮ ಇಂಡಿಯಾ ಫಸ್ಟ್ ನೋಡ್ಬೇಕಕ್ಲ್ಲ ನೋಡ ಅಟ್ಲೀಸ್ಟ್ ಬೇರೆ ಕಂಟ್ರಿ ಒಂದ ದೇಶನ ನೋಡ್ಬೇಕುನ್ನದು ಬಾಳ ಇದೆ
ಎತ್ರರು ಸರ್
ನಮ್ ಇಂಡಿಯಾ ಫಸ್ಟ್ ಎಲ್ಲ ನೋಡ್ಬೇಕು ನಮ್ ಕರ್ನಾಟಕ ನೋಡ್ಬೇಕು
ಹಾಂ ಸರ್
ಆಮೇಲೆ ನಮ ಇಂಡಿಯಾ ನೋಡ್ಬೇಕು ಆಮೇಲೆ ಬೇರೆ ದೇಶ ಅದನ್ನ ಒಂದ ದೇಶ ನೋಡ್ಬೇಕ ಅನ್ನದ್ ಬಾಳ ಇದೆ
ಹಾಂ ಸರ್
ಅಟ್ಲಿಸ್ಟ್ ಶ್ರೀಲಂಕ ನೋಡಿ ಬರಬೇಕು ಭೂತಾನ್
ಭೂತನ್ಬ್ಬಬಬ ಅಲ್ಲಿಗೆ ಹೋಗ್ತಾರೆ ಅನ್ಸರ್ ನೀವು
ನಮ್ಗೆ ಇಂಡಿಯಾ ಟಾಪ್ ಬೇರೆ ದೇಶ ಅ ಆಕ್ಚುಲಿ ನಮ್ ದೇಶ
ಹಾ ಸರಿ ಈಗ ಅಲ್ಲೇ ಅಲ್ಲಿ ಬರಲ್ಲ ಸಾರ್ ಅದು ಮೇಘಾಲಯ ಇದ ಐತಲ್ಲ ಸಾರ್ ಮೇಘಾಲಯ ಈ ಕಡೆ ಬರತ್ ಆ ಫಸ್ಟ್ ಇದು ಮಹಾರಾಷ್ಟ್ರ ಹಾಂ ಅಲ್ಲಿ ಅಲ್ಲಿ ಬರುತ್ತೆ ಸರ್ ಇನ್ನೂ ಮೇಲುಗಡೆ ಸರ್
ಅರುಣಾಚಲ ಅರುಣಾಚಲ ಪ್ರದೇಶ ಬಾಂಗ್ಲಾದೇಶ ಎಲ್ಲ ಬರ್ತವಲ್ಲ
ಹಾ ಸರ್ ಹೌದು
ಅಲ್ಲಿ ಚೆನ್ನಾಗಿರುತ್ತೆ ಪ್ಲೇಸ್ ಫುಲ್ ಗ್ರೀನು
ಎತ್ರರುತ ಸರ್ ಅಲ್ಲಿ
ಫುಲ್ ಗ್ರೀನ್ ಪ್ಲೇಸು ಹಿಂದ ಹಿಂದಸಲ್ ಕಡಿಮೆ ಬೌದರು ಜಾಸ್ತಿ ಅಲ್ಲಿ ಬುದ್ಧನ ಅನುಯಾಯಿಗಳು
ಈಗ ಏನ ನಮ್ಮ್ ಸರಗೋಳ ಜಗ್ಗಿ ಹೋಗ್ತರ ಸರ್ ಅವ್ರ ಹಬ್ಬ ಅವರು ಇನ್ಸ್ಟಾಗ್ರಾಮನಾಗ ಇಡದ್ ನೋಡಿ ಬಿಟ್ರ ಇನ್
ಹ್ಮ್ ನೋಡೋಣ ಓಕೆ ಮಾತಾಡ ನೋಡ್ರಿ ಎಲ್ಲರತ್ರ
ಹಾಂ ಓಕೆ ಸರ್
ಹ್ಮ ಸ್
ಅವ್ರ ಯಾರ ಬರಂಗಿಲ್ಲ ಸರ್ ಬಂದ್ರ ನಾ ಫ್ಯಾಮಿಲಿ ಸಮೇತ ಬಂದ ಬಿಡತ್ತಿವ. ಅವ್ರರು ತಲೆ ಕೆಡಸಗೊಂಡು ಬರಂಗಿಲ್ಲಲ್ಲ ಸ್ ಮನೆಗ ಒಪ್ಪಿಗೆ ಬೇಕಲ್ಲ ನಮ್ಮ ಮನೆಗ ಇದ್ದಂಗ ಅವ್ರ ಮನೆಗೆ ಇರ್ಬೇಕು
ನೀವ ಮಾತಾಡಿದ್ರ ಎಲ್ಲವೂ ಆಗ್ತದ್
ನಾವೇನ್ ಮಾತಾಡ್ಬೇಕ ಸರ್.
ಇ ನೀ ನೀ ಲೀಡರ್ಶಿಪ್ ತಗೊಂಬಿಟ್ರೆ ಎಲ್ಲರೂ ಒಪ್ಕೊಂತಾರೆ.
ಯಾರು ಓಪಕನ್ನಂಗ ಬ್ಯಾಡ ಸಾರ್ ಲೀಡರ್ಶಿಪ್.
ನಿಮ್ಗ್ ಐತಿ ಕ್ವಾಲಿಟಿ ಬಿಡ್ರಿ ಯಾಕ ಹಿಂಗತೀರ.
ನೋಡ್ತೇನ್ ಸ
ಹ್ಮ.
ಕೇಳ್ತನ ಸರ್ ಹಂಗೇನನ್ ಅವರ ಯಾರ ವಲ್ಲಂತಂದ್ರ ನಾವು ಫ್ಯಾಮಿಲಿ ನಮ್ ಒಂದ ಎರಡ್ ಮೂರ್ ಗಾಡಿ ಅದಾವ ಬರವು
ಹ್ಮ್.
ಹ್ಮ ಅವ್ರ ಜೊತಿಗ ಬಂದ್ಬಿಡ್ತನ ಸ್ ನೀವ ಕೂಡ ಬಂದ್ಬಿಡುವಂತ್ರೆ ಸರ್ ಅಲ್ಲಿ.
ಸರಿ ಮಾ ಫಸ್ಟ್ ಮಾತಾಡಿ ನಾನು ಮಾತಾಡ್ತೀನಿ.
ಹಾ ಓಕೆ ಸಾರ್.
ಓಕೆ ಓಕೆ ಬಾಯ್.
ಓಕೆ ಸರ್ ಬಾಯ್